ರಮಾ ಏನ ಹೆಲೋ
ಹಲೋ
ಆರಾಮ ನಾವ ಆರಾಮ ನೀವ್ ಮಾಡ್ಕೋ ಕುಂತ್ರಿ
ಏನಲ್ ನೋಡ್ರಿ ನೀವ ಏನ ಮಾಡಕತ್ರಿ.
ನಾವೆಲ್ಲಾ ಹಿಂಗ ಕೊಂತ ಶಾಲಿಗ ಹೋಗಿ ಬಂದ ಇ ಕಡಿ ಶಾಲಿ ಬಲ್ಲೆ ರಿ
ಹ್ಮ್ ಏನ್ರಿ ಕೆಲ್ಸ ಏನ್ ನಡ್ಯಾಕತ್ತಾದ.
ಏನ್ ಶಾಲಿಗೆ ಹೋಗೋದ ಬರದ
ಎಷ್ಟಾ ಕ್ಲಾಸ್ ರೀ ಸೆಕೆಂಡ್ ಪಿಯುಸಿ ರಿ ನಾವು ಫಸ್ಟ್ ಪಿಯು ಫಸ್ಟ್ ರಿ
ಫಸ್ಟ್ ಪಸ್ಟ್ ಡಿಗ್ರಿ ಹ್ಮ ಹಾ ಹ
ಏನ್ ಕೆಲ್ಸ ಎನ ನಡ್ಯದ್ರ
ನಮ್ದ ಏನ ನಿಮ್ದ ಹೇಳಬೇಕ ನೋಡ್ರಿ. ನಿನ್ ಕಾಲೇಜ್ ಹೋಗ್ತೀರಿ ಅಟ್ಟೆ ಕಾಲೇಜ್ ಹೋಗ್ತೀರಿ ಎಕ್ಸಾಮ್ ಪೀಸ್ ಕಟ್ಟ. ಚಷ್ಟಾಪುರತ್ರು
ಸೀದಾ ಎಕ್ಸಾಮ ಹೋಗ್ತೀವಿರಿ ನಾವ
ಎಕ್ಸಾಮ್ ಗ ಹೋಗ್ತೀವಿರಿ
ಹುಂ
ನಮ್ಮ ಕಡೆ ಎಕ್ಸಾಮ ಇಲ್ಲಣ್ಣ ನಮ್ಮ ಸಿಟಿ ಕಡೆ.
ಸಿಟಿ ಕಡೆ ನ ಯಾವ್ ಊರ್ ಬ್ರೊ
ಬೆಳಗಾವಿ
ಬೆಳಗಾವಿ ನಾ ನಮ್ದು ಈ ಕಡೆ ಯಾದಗಿರಿ
ಯಾದಗಿರಿ ಹಿಂದುಳಿದ ಡಿಸ್ಟಿಕ್
ಇಲ್ರರಿ ನಮ್ದ ಮುಂದ್ ಬರ್ತದ್ರಿ.
ಯಾವಾಗ
ನಾವು ಈ ವರ್ಷ ನೋಡ್ರರಿ ವರ್ಷ್ ಫುಲ್ ಟಾಪ್ ಇರ್ತ್ ರೀ
ಏ ನೀವೇ ಫಸ್ಟ್ ಇಯರ್ ಡಿಗ್ರಿ ನಿಮ್ದಲ್ಲ ಹೈಯೆಸ್ಟ್ ಅಂತಲ್ ರಿ ಎ ಸೆಕೆಂಡ ಪಿ ಯು ಸಿ ಇದ ಟಾಪ ನೀವ ಅಂತೀ
ಯಾವ್ದು
ಹಾ ರೀ
ಹ ಮತ್ತ ಹೊಲ ಎಷ್ಟ್ ಎಕ್ರೆ ಅದ್ರಿ
ನಮ್ದು ಈ ಕಡೆ ಹೊಲ ಮೂರ್ ಎಕ್ರೆ ಐತಿ
ನಮ್ ಐದ್ ಎಕ್ರ ನು
ಹೂ ನಿಮ್ದ್ ಐದ್ ಎಕರೆ ಇದ್ದ್ರೆ ನಮ್ದು ಮೂರ್ ಎಕರೆ ಸಾಮಾರ ಅಷ್ಟ
ಹೊಲ್ದಾಗ ಏನ್ ಬಿತ್ತೀರಿ?
ಈಗ್ ಏನಿಲ್ಲ ತೆಂಗಿನ ತೋಟ ಅದೆ, ಅಡಿಕೆ ತೋಟ, ಬಾಳೆಹಣ್ಣು
ನಾವ್ ಆ ಕಡೆ ಹಕ್ತೀರಿ
ಹ್ಮ
ತ್ತ ಮಳಾ ಆಲ್ಲಏನು ರೀ
ಇಲ್ರಿ ಅಕ್ಕಿ ಬಿತ್ತೀವಿ.
ಹತ್ತಿ ಬಿತ್ತರಿ ಹತ್ತಿ ಮಗಳ ಅಂದಂಗ ಐ
ಇಲ್ರಿೀ ಸಜ್ಜಿ ಸಜ್ಜಿ ತಗಿಕಥಿವಿ ಹೊಲ್ದಾಗ ಏನ್ರಿ ಕೆಲ್ಸ ನಡ್ದದ
ಹ್ಮ್
ಆರಾಮಲ್ರಿೀ ಎಲ್ಲ ಹೂ ಮನೆಗ್ಯ ಇದ್ರಯ ಶಾಲೆಯಲ್ಲಿ ಇದ್ದ್ರಾ
ಹ ನೀ ಮನೆಾಗ ಇದಿದ್ದಿ ಇವಾಗ ಬಂದ ಆಗತ್ತೆ
ಹ್ಮ್
ಅದ ಪೋನ್ ಹಚಿದೆ
ಹ್ಮ್
ನೀವು
ನಾವು ಇಲ್ಲಿ ಮಾರದಗ ಮಕ್ಕೊಂದಿವಿ ನೋಡಿ ಇ ಕಡೆ ತಳಗ ನಾನ್ ನಮ್ ದೋಸ್ತ ಇಲ್ಲೇ ಸಾಲಿ ಬಲಿ ಬಂದ್ ಮಕ್ಕಂದವಿ ನೋಡರೀ ನಾನ ನಮ್ಮ ದೋಸ್ತ್ ತ್ತಾ
ಚಾ ಮಾಡ್ಕೂತಾರೆ
ಸು ಮಕ್ಕಾದನ ನೋಡ ಡಬ್ಬಾ ಹಾಕಿ
ಏ ಹೋದಲ್ಲಿ ಏನ ಬಿಟ್ಟಿರಿ ಅಂದರಿ ಹತ್ತಿ
ಏ ಹ ಅಕ್ಕಿ ಬಿತ್ತೇವ್ರೀ
ಹ್ಮ್ ಹ್ಮ್ ಅದ ಹೆಂಗ್ ಬೆಳಿಬೇಕ ಹ ಹೆಂಗ್ ಬೆಳಿಬೇಕ್ ಕೊ
ಹಾವು ಪಸ್ಟ್ ಹೊಲ ನೇಗ್ಲ್ ಹೊಡಿಬೇಕ ರೀ
ಹ
ನೇಗಿಲ ಹೊಡದ ಲೂಟರ ಹಿಡಿಬೇಕು ಕ್ರ ಲೋಟ್ ಲೂಟರ್ ಹೊಡದ ಊರ್ ಬೇಕ್ರಿ
ಹ್ಮ್
ಹ್ಮ ಆಯ್ತು ನೀ ಬರ್ತ ಬೆಳಿ ಬೆಳ ಬಂದಗ ಸರಿ ತಗಬೇಕ್ರೀ
ಹಾ
ಸದತ್ಯ ಅದ ಮೇಲೆ ಹತ್ತಿ ಬಿಡಿಸಬೇಕ್ರೀ ಎರಡ್ ಸಲ ಮೂರ್ ಸಲ ಬಿಡಸ್ಬೇಕ್ರೀ
ನ ನಮ್ಮ್ ಕಡೆ ಎಲ್ಲ ಬ ದಾ ಚಿಬ್ಬ ಬೆಳತೀವಿ ದಾಳಿಂಬೆ ಅಡಿಕ್ಕೆೆ ತೆಂಗಿನಕಾಯಿ
ಹ್ಮ
ನಿಮ್ಮ್ ಅಣ್ಣ ಎನ್ ಮಾಡ್ತಾರನ.
ನಮ್ಮಣ್ಣವ್ರಿ ನಮ್ಮಣ್ಣವ್ರ ಇದ ಜಿ ನಸ್ ಇದ ಕಂಡಕ್ಟರ್ ಆಗ್ಯಾರ್ರೀ.
ಯಾ ಕಂಡ್ಯಾಕ್ಟ್ರಿ.
ಬಸ್ ಕಂಡ್ಯಾಕ್. ಕೆ ಕೆ ಆರ್ ಟಿ ಸಿ ಯಾದ ಕೆ ಕಾ ಟಿ ಸಿ
ಏನ ಸೌಣ್ ಬರಕುಂತ್ ಯಾರ್.
ನಮ್ ದೋಸ್ರು ಬಂದಾರೀ.
ಹಾ ಹಾ
ಏನ್ ನಾಡದ್ರೀ ಸಮಚಾರ.
ಏನಲ್ವ ನಿಮ್ದೇ ಹೇಳ್ಬೇಕ ನೋಡ್ರಿ.
ಹಲೋ ಅವ್ರೆ.
ಆರಾಮ ರೀ.
ಆರಾಮ ರಿ ಬಾಳೆ ಎಷ್ಟ ಎಕರೆ ಬಿತ್ತರಿ.
ಹಾ ರೀ
ಬಾಳ ಎಷ್ಟ ಎಕ್ ಕ ಹೊಲದಾಗ್ ಗಳೇ ಹೊಡ್ಯಾಕತ್ತೆವ್ ನೋಡ್ರಿ. ತ ಹ ನಮ್ ಹೊಲ್ದಾಗ ಗಳೇ ಹೊಡ್ಯಾಕತ್ತರ್ ಹುಡ್ಗುರ್ರಿ.
ಹಾ
ನಿಮ್ಮ ಕಡೆ ಎತ್ತ ಸಿಗ್ತಾವ್ ಇಲ್ಲ ರಿ.
ನಮ್ಮ ಕೂಡೆ ಸಿಗೋಲ್ಲ ಟ್ಯಾಕ್ಟ್ರಿ.
ಟ್ಯಾಕ್ಟ್ರ
ಹಾ
ನಮ್ ಕಡೆ ಎತ್ ನೋಡ್ರಿ ಒಂದ್ ಲಕ್ಷಕ ಅವಾ ನೋಡ್ರಿ.
ಹ್ಮ್ ಎಲ್ಲಾ ಎಲ್ಲದಕ್ಕ ಟ್ಯಾಕ್ಟ್ರಿ ನಂಬಲ್ ಎರಡಾವ ಟ್ಯಾಕ್ಟ್ರಿ.
ಯಾಡ್ ಅವಾರಿ ನಂಬಲ್ಲಿ ಒಂದ್ ಟ್ಯಾಕ್ಟ್ರಿ ಇಲ್ಲಾರಿ ಹ್ಮ್. ಏ ಇದ ಇ ಯಾಲ್ಲಕ್ಕಿ ಇದ ಹೆಂಗ್ ಬೆಸ್ತಾರ್
ಯಾರ್
ಇದು ಬಾಯಾನ ಹೆಂಗ್ ಬಿತ್ತಾರೀ ಬಾಯನ್ ಹೆಂಗ ಅಸ್ತಾರಿ ಸದೀ ಹಸ್ತಾರಿ ಬಿತ್ತಾರಿ.
ಇ ಬಾಳ್ಯಾನ ಬೀಜ ಬರ್ತವ್ರೀ.
ಎಲ್ಲ ಮ
ಹ್ ಮಾಡ್ತ
ಕಿಸ ಹ್ಮ ಈಗ ಆ ಅಂದ್ರ ಬಾಳಿಕಾಯರಿ ಈಗ ಹೋಗ ನಾಳೆ ಯರ್ಕೊಂಬ ಚಂದ್ ಬಿಡು ಎಲ್ ಉದ್ರ
ಅಲ ಹಾಗಗಾಗಣ ಅವು ಮಾರಕ್ ಮಾರ್ತೀವಿ ಇನ್ನೊಂದಾವು ಬಿಸಿನೀರ ಕುದಿಸಿ ಸಿಪ್ಪ ಸು ಸಣ್ಣ ಕಟ್ಟು ಮಾಡಿ ಉಪಕಾರ ಹಾಕಿ ಎಣ್ಣೆ ಕರಿತೀವೆ ಬಾಳೆಹನ್ ಚಿಪ್ಸ್ ರಾವ್ ನಮ್ ಕಡೆ ಫೇಮಸ್ ರ ಬೆಲ್ಲಚ್ಚ
ಹೂ ಹತ್ತಿ ಒಂದು ಕ್ವಿಂಟಲ್ ಒಂದು ಎಂಟು ಸಾವರ ಇತ್ತ ನೋಡ್ರಮ
ಒಬ್ಬ ಲಾಭ ಆಯಿತಲ್ಲರಿ
ಇಲ್ಲ ಬರ ನಿಮ್ದ ಲಾಭ ಆಗ್ತದೆ
ನಮ್ಗೆಲ್ರಮ್ಮ ನಿಮ್ಮಲ್ಲ ಬರೀ
ಇಗೆ ಲಾಭರಿ
ನಿಮಗೆ ಆರು ತಿಂಗಳು ಒಂದ್ಸರಿ ರೊಕ್ಕ ಬರತೈತೆ ನಮಗೆ ರಿವರ್ಸ್
ತಿಂಗಳಲ್ರರಿ ಒಂದ ಆರ್ ತಿಂನ್ ಕಾಯ್ಬೇಕ್ರಿ ಬರ್ಬೇಕಂದ್ರ ನಾ ಗೊಬ್ಬರ ಹಾಕ್ಬೇಕಲ್ರ ಗೊಬ್ಬರ ಎಣ್ಣಿ ಹೊಡಿಪ್ಪ ಇದ ನಡತಾರೆ ನೀ ವ ಎಲ್ಲಿ ನೋಡತೀರಿ
ಆರೆ
ನೀಮಕರ ನಡಿತದ ನಮಕಡೆ ಕಡೆ ಕೆಂಪಣ್ಣದೇಏನ್ೀ ಕರಿಮಣ್ಣ ಅದ್ರಿ
ಅರೆ
ನಿಮ್ ಕಡೆ ಕೆಂಪ್ಮನ್ ಅಥವಾ ಕರಿಮಂಡ್ರಿ
ಕೆಂಪ ಅಣ್ಣ
ಕಡೆ ಕೆಂಪ್ಣ್ಣರೋ ಯಾದ್ಗೀರ್ ಕಡೆ
ನಮ್ ಕಡೆ ಒಂದಂದು ಅರ್ಧ ಊರ್ದಾಗ ಕೆಂಪ ಅದ ಒಂದು ಅರ್ಧ ಮಣ್ಣ ಅ ಹ
ಹ್ಮ
ನಮ್ಮಲ್ಲ ತುದಿ ತುದಿಗೆ ಎಲ್ಲ ಕಪ್ಪು ಮಣ್ಣದ
ಹ್ಮ್್ಮ
ನಮ್ಮದಗಟ ಕೆಂಪುಣ್ಣದ
ಹ್ಮ್ ಮಳೆ ಬಂದೆ ಅಲ್ರರಿ
ಆಾ್
ಮಳೆ ಮಳೆ ಬಂದಿದೆ ನಿಮ್
ಮಳೆನ ನಿನ್ನೆ ಬಂದಾದ್ರೆ ಮತ್ತತ್ ಮುಂಜ ಸ್ವಲ್ಪ ಬಂತಿ ಏನಿಲ್ಲ ಅಷ್ಟೇ ಸಾಕ ಮ ಸಾಕಳ ನಂಗಂತೂ
ನಮ್ ಕಡೆ ಯಾವ ಮಂದ್ ಮೂರ ಆರು ಐತ್ ಮಳನೇ ಅಲ್ರಿ
ಮತ್ತೆ ಅತ್ತಿ ಏನ್ ಬಿತ್ ಅಂತಲ್ಲ ಹೆಂಗ್ ಮಾಡ್ಬೇಕಣ ನಾವು
ಎ ಬೋರ್ ಬೋರ್ ನೀರ್ ಹಚ್ಚಾದ್ರೆ ಹ್ಮ್ ನಾಳೆಗೆ ಬೋರ್ ನೀರ್ ಹಚ್ಚಾದ್ರೆ
ಹ್ಮ ಬೋರ್ ಬೋರ್ಲ್ಲರ್ತಾರ ಹೆಂಗ ಮಾಡ್ಬೇಕಣ್ಣ
ಹ್ಮ ಹ
ಹಸೆ ಹೊಡಕಂದ್ರೆ ಮತ್ತತ್ ಬೆ ಅಂದ್ರೆ ಬೆಳೆಲ್ಲಣ ಹೆಂಗ್ ಮಾಡಬೇಕಣ ಹಲೋ
ಹಾ ಬ್ರೋ ಏನ್ ಮಾಡ್ತಾ ಇದೀರಾ
ಏನಿಲ್ಲ
ಊಟ ಬ್ರೋ
ಇನ ಆಗಿಲ್ಲ
ಏ ನಿಮ್ಮ್ ಊರಲ್ಲಿ ಎಲ್ಲಾ ಲವರ್ಸ್ ಜೋರ ಇದ್ದಾರೆ ನ್ ಎಲ್ಲ ಕಮ್ಮಿ
ಕಮ್ಮಿ ನಿಮ್ ಕಡ ಜಾಸ್ತಿ ಆಣ
ಜಾಸ್ತಿ ಮತ್ತ ಏನಾರ ಇವಾಗ ಎಕಡೆನ ಹೋದ್ರೆ ಯೂಸ್ ಮಾಡ್ತಾರ ಸೇಫ್ಟಿ ಏನಿಲ್ಲ
ಅಂಗಗೆನಿಲ್ಲಣ
ಇ
ಇಲ್ಲಣ್ಣ
ಏ ಮತ್ತೆ ಹೆಂಗಬ್ರು
ಹಂಗೆ
ಏ ಮತ್ತೆ ಯೂಸ್ ಮಾಡಲ್ದ್ರ ಮತ್ತೆ ಮುಂದೆ ಪ್ರಾಬ್ಲಮ್ ಆಗಲ್ಲ ಅವ್ರಿಗೆ
ನಡತಿದನ ಎಲ್ಲ
ಸಿಗ್ಬಿದ್ರ ಅಂದ್ರೆ
ಸಿಗಬಿಲ್ಲ ಆತರ
ಯೂಸ್ ಮಾಡಲ್ದರಿ ಹೆಂಗ ಅಪ್ಪಿ
ಏ ಮುಂದೆ ಹೆಂಗೆ ಬಿಟ್ಟು ಹೋಗಬಡದಾನ ಹಂಗೆ ಬಿಟ್ಬಿಟ್ಟು ಹೋಗೋದಾನೆ ಹ್ಮ್ ಮನೇಲೆಲ್ಲ ಡೀಲ್ ಮಾಡ್ಸಿರ್ತಾರಣ್ಣ
ಹ ಹಂಗೆಗತ್ರ ಹತಾತೋಪ್ಪಾ ತೆ ಐಡಿಯಾ ಇದ್ವೆ ಹ್ಮ
ಇಲ್ಲಣ್ಣ ಲಾಡ್ಡ್ಜ
ಲಾಡ್ಜ್ ಸಿಗ್ಬಿದ್ರ ರ್ಯಾಲಿ ಲಾಡ್ಜ್ ದಲ್ಲಿ ಪೊಲೀಸರು
ಹ ಅಲ್ಲ ಹೆಂಗ ಸಿಗಬಡ ಲಾಡ್ಜದು.
ಏ ಎದಕ್ ಇರ್ತ ಅಂದ್ರ ಇಲ್ಲ ನಮ್ ಕಡದೆಲ್ಲಾ ಲಾಡ್ಜ್ ಅಲ್ಲಿ
ಏ ಹಂಗಿಲ್ಲ ನಮ್ ಕಡೆ ಇಲ್ಲಣ್ಣ ನಮ ನಮ್ ಕಡೆ ಹಂಗ ಏನೀರಲ್ಲ ಎಷ್ಟೋಸತಿ ನಮ ದೋಸರು ಹೋಗಿ ಬಂದವ್ರ ನಾವ ಇನ್ನೂ ಚಿಕ್ಕೋರಣ್ಣ.
ಏ ಚಿಕ್ಕೋರೆಯಿನ್ನ ಮುಂದುವರ್ದದ್ದ.
ಎ ಎ ಹಂಗೇನಿಲ್ಲಾ.
ಚಿಕ್ಕವರಂದೆ ಜಾಸ್ತಿ ಮುಂದುವರದೇ ಇರದ ಇವಾಗ.
ಹ್ಮ್ ಹ್ಮ್ ಇಗೆ ಜಾಸ್ತಿ ಅಣ್ಣಾ.
ಹಲೋ
ಹಲ್ಲ ಏನ್ ಚಂತೆಗ ಒಬ್ಬರ್ ಮಾ ತರ್ತ ಅಣ್ಣಾ.
ಹ ನಮ್ಮಣ ಮಾತಾಡಕ್ ಕೊಟ್ಟಿದ್ದೆ ನಾನು. ಅಣ್ಣ ನಾಳೆಗೆ ಅಂತಾರಾಷ್ಟ್ರೀಯ ಯೋಗ ದಿನ ಇದೆ.
ಯೋಗ ದಿನಾಚರಣ ಅಣ್ಣ ಹ ಏ ನಾಳೆ ಎಲ್ಲಿ ಹೋಗ ನ್ನೂ ಹೋಗಲ್ಲ.
ಮಾಡಲ್ಲೇನ್ರೀ ಇದೆಲ್ಲಾ ನಿಮ್ ಕಡೆ?
ಮಾಡ್ತಾರ ನಾವ್ ಹೋಗಿ ಯಾವ ಒಂದ್ ತಾಸ ಆಯತನ ಯಾರ ಮಾಡ್
ಕೈಕಾಲ ಬ್ಯಾನ್ ಆಯ್ತಾವ್ರಿ ಆತ್ ಆರೋಗ್ಯಕ್ ಒಳ್ಳೇದ್ರೀ.
ಏ ನಮ್ಗ ನಾವ್ ಹೋಲ್ದಾಗೆಲ್ಲಾ ಕೆಲಸ ಮಾಡ ಒಡ್ಯಾಡ್ ಬರೋಬ್ಬರ್ ಆಗ್ಯದ ನಮ್ಗ
ಹ ನಮ್ ಕೂಡೆ ನಾಳಿಗ್ ಹೋಗ್ಬೇಕ್ ನೋಡ್ರಿ ನಾವ.
ನಾ ಗಿಡ ಗಿಡ ಎರದು. ಬಾಳೆಹಣ್ಣ ಅ ಟ್ರೈ ಹೊತ್ತು ಹೊರೋದು ದಾಕ್ಷಿಣ ಟ್ರೈ ಹೊರೋದು
ಯೋಗ ಮಾಡಿದ್ರ ಆರೋಗ್ಯ ಅಂತ ಆಗರ್ತಾರ ರಿ.
ಯೋಗಕ್ಕಿಂತ ಇ ಆತತ ತಾದಲ್ಲೊ ಅಣ್ಣ.
ಈಗ ಬಂದ ಮನಿಗ್ ಬಂದ ನೋಡ್ರಿ ಈಗ್.
ಮನೆಗ್ ಬಂದ್ರ.
ಹಂ
ಹ್ಮ್ ಊಟಾ ಅಣ್ಣಾ.
ಊಟ ಆಯ್ತಾ ಅಣ್ಣಾ.
ಹಾ ಅಣ್ಣ ಊಟ ಆಯ್ತಾ ಇಟ್ ಜಲ್ ಬಂದ್ರ ಈಗ ಆಯ್ತಾ.
ಅಣ್ಣ ಅಣ್ಣಾ ಹೋಗಲ್ಲ ಊಟದ ನಮ್ಮಣ್ಣಗು ನಮ್ಮಣ್ಣ ಮ ಕೊ ಅವ ಮಾತಾಡದು
ಅಷ್ಟು ಹೇಳ ಊಟ ಮಾಡ್ರಿ ನೀವು
ಹಣ ಹಾಗ ನಮ್ಮ ಮಣ ಕುಡತ ಮಾತಾಡಾಗ
ಹಣ
ಅವಾಗ ಒಂದ್ ಎರಡ್ ಚಪತಿ ಉಂಡಣ
ಹೌದಾ ಹ ಹಾ ನಮ ದಿನ ಆಗಿಲ್ಲ ಅಣ ಆಗ ಬೇಕು ಕನೋ ತಾಸ ಭಟ್ಟ
ಹಾ
ಈ ಈ ಚಪಾತಿ ಬೀಟ್ರರು ಪಲ್ಯ ಮಾಡಕ್ ಕುಂತರನಾ
ಹ್ಮ
ಮುತ್ತಣ
ಏನ್ ಸಂಚಾರ ಆರಾಮಾನಲ್ಲ
ಹೇಳ್ಬೇಕಕ್ ಎಲ್ಲಾಟು
ಹೆ ಅ ಆಮ ಕಡೆ ಮಾಡಿಲ್ಲತ್ ನಿಮ ಕಡೆ ಮಾಡಿ ಹ್ಮ
ಹ ನಿಮ್ ಕಡೆ ನೋಡ ಮಳಿ ಎದಕ್ಕಿಲ್ಲಣ್ಣ ನಿಮ್ ಕಡೆ ಅನ
ಮಳೆ ಆಕಿನ
ಯಿ ಇವತ್ ಈ ವರ್ಷ ಯಾದಿ ಡಿಸ್ಟಿಕ್ ಅಂತ ಅಂತೂ ಮಳೆನ ಇಲ್ಲ ಅಂತಣ್ಣ
ಬಿಸಿಲು ಬಾಳ ಆದ
ಯಾವೀ ದಷ್ಟಕ್ ಅಂದ್ರೆ ಬಿಸ್ಲು ಬಾಳ ನಿಮ್ ಕ ನಲ್ವತ್ತೈದು ತನ ಐದು ಐವತ್ತು ತನ ಓದೋಣ
ಹ್ಮ್
ಒ ಕಡೆ ಏನ ಇಲ್ಲಣ ಮೂವತ್ತೈದು ಮೂವತ್ ಆಬೇಕುಂದ್ರೆ ಮಿಕ್ಕಿತ್ತು
ನ ಕೂಡ ತಿಂಡಿಮರಂಗ ಬಿಸಿಲ್ ರ
ಡಸ್ಟ್ಬೇನ್ಲ್ಲಡ
ಆಯ್ತುರೀ ಹಗೇನ್ರೀ ಆರಾಮ್ರ ನೀವ ನ
ಣ ನೀವ್ ಆರಾಮು ಎಕ್ಸಾಮ್ ಕಟ್ಟಿ ಮನಾಗ ಇರ್ತೀರಿ
ನೀವು ಕಲ್ರಿ ಮುಂದಕ್ಕೆ ಹಂಗೆ ನಿಮದೇ ಭೀ
ಆದಮ್ಮಗ ಅನುಬೋಸ್ರಣ
ಸೆಕೆಂಡ್ ಪೀಸ್ ಎಸ್ಂದ ರಿಸಲ್ಟ್
ಪ ಸಿ ನೈನ್ಟಿಫೋರ್
ನೈಂಟಿ ಫೋರ್ ಆ ನಾವ್ ಏಟಿರಿ ಹಾ
ಹ್ಮ್ ಇನ್ನೊಂದು ನಿಮಿಷ ಮಾತಾಡೋಣ ನಂಗೆ
ಹ ಆಯ್ತೀರಣ ಮಾತಾಡರು ನೀವೇ
ನಮ್ದೇಏನು ಹೇಳಣ
ಹಾ ಎಂಗಳ ಈಗ
ಏ ಅದ ಮಳೆ ನಿಮ್ ಕಡೆ ಬರಗೆಲ್ಲ ಜಾಸ್ತಿ ಐತೆಅಲ್ರನ
ತೆಳ್ಳಗ ಬಾಳ ಅದ ಎಲ್ಲ ಗಿಡ ಗಿಡ ಒಣಗಿದವರಿ
ಎಲ್ಲಾ ಗಿಡ ಗಿಡ ಹತ್ತಿ ಬಿತ್ತ ರೋಳಗಣನೆ.
ಹತ್ತಿ ಹೊಡದಾವ ರೀ.
ಹೌದಾ
ಹ್ಮ್ ಇ ಸೀದಾ ಇದ ತೆವುದರೆ
ಹ
ಇನ್ನೊಂದ ಎರಡು ಇನ್ನೊಂದ ಮತ್ತೊಂದ ಎರಡ್. ಬಟ್ ಮತ್ತ ಸಂತಿ ಗ ತೆಗಿಬೇಕ್ರಿ ನಮಗ ಅಡ
ನಮ್ ಕಳ ಸದೀತೆಗಣ
ಹಾ
ಮುಗಿತನ್ನ ಸದ್ಯ ಅಂತ ಪರಿ ಗಿಡಕ ಏನ್ ಹಾನಿಕರ ಆಗಲ್ಲಷ್ಟು ತ್ತ ಲೂಟ ವಾಡಡ್ ಬಿಡ್ತವೆಳ ಸಣ್ಣ ತೆಕ್ಕಳೆ ನಮ್ದ ಸಣ್ಣ ಹಾಕ ದೊಡ್ಟ್ಟ ಹಾಕ್ರ ಅಡ್ವಣ್ಣ ಏನ ಇ ಖಾಲಿ ಹೊಲ್ದಾಗ ದೊಟ್ಟಿ ಹಾಕಣ ಇ ಬಿತ್ತಿ ಇರ್ತಲ್ಲ ಬಾಳಹಣ್ಣು ಇ ಇರ್ತಾರಾನ. ಅದ ಸಂಡೇ ಆಗ್ಬಡ್ತ. ಇದ್ದು ಅನ
ನಮ್ ಕಡೆ ನಾಕ ಎತ್ ಎರಡ್ ಜೋಡ್ ಎತ್ತಗಳಾವ್ರೀ.
ಹಾ
ಒಂದ್ ಜೋ ಊರೇ ಒಂದ್ ಜೋಡೆ ಹೋಗ್ತವ ಅರಾಮ್ ನಾವ್ ಹೊಡದ ಅಡ್ಡ್ಯಾಡ್ ಹಾಕಿ.
ಹ ಹ